ಕೇಳಿಸ್ತಾ ಕೇಳಿಸ್ತಾಲ್ವಾ
ಹಾ ಕೇಳಿಸ್ತಿದೆ ಅಕ್ಕ
ಏನ್ ಅವಳ್ದು ಬೆಳಿಗ್ಗೆ ಬೆಳಿಗ್ಗೆ ರಾಮಾಯಣ
ಏನ ಇಲ್ಲ
ಏನಿಲ್ಲ ನ ಹ ಅದೇ ಏನು ನನ್ ಅದೇ ನನ್ನ ಹೆಸರ್
ಇದು ಎಂತದ ಊಬರ್ ಆಟ ಏನೋ ಬುಕ್ ಮಾಡ್ಬಿಟ್ಟ ಅವಳ ಅವ ನನಗ್ ಫೋನ್ ಮಾಡ್ಬಿಟ್ಟು ಏ ಹಲೋ ಅಂದ ಯಾರ್ ನೀವು ಅಂದ್ರೆ ಊಬರ್ ಬುಕ್ ಮಾಡಿದೀರಲ್ಲಾ ನಿಮ ಲೊಕೇಶನ್ ಹೇಳಿ ಲೊಕೇಶನ್ ಹೇಳಿ ಅಂತ ಅವನೆ
ಹಾ
ಆ ಲೊಕೇಶನ್ ಮಾರಾಯ ನನ್ ಮಾಡೇ ಇಲ್ಲ ಅಂತ ನಾನು ಅಷ್ಟ್ರಲ್ಲೇ ರಂಜುನು ನೋ ಲೈನ್ ಅಲ್ಲಿ ಇದ್ಲ ಮೊನ್ನೆ ಕೇಳಿದ್ಲು ಅಕ್ಕ ನಿಮ್ಮ ಒ ಟಿ ಪಿ ಹಂಗ
ಹ
ಊಬರ್ ಬುಕ್ ಮಾಡ್ತೀನಿ ಅಂತ ನನ್ನ ನಂಬರ್ ಅಲ್ಲ ಎಲ್ಲೋ ಬುಕ್ ಮಾಡ್ಬಿಟ್ಟವಳ ನನ್ಗೆ ಹೇಳ್ತಾನೇ ಬೆಳಿಗ್ ಬೆಳಿಗ್ಗೆ ನನಗ್ ತಲೆ ನೋವು ಆಯ್ಕೆ ಆಮೇಲೆ ಅವನ ಗೆ ಇನ್ನ ಏನೂ ಸ್ವಲ್ಪ ಹೊತ್ತಿದ್ದ ತಲೆ ರಿ ಒಂದ ನಿಮಷ ಅವಳ ಲೈನ್ ಅಲ್ಲಿ ಇದಾಳ ನನ್ ಫ್ರೆಂಡ್ ಏನಾದ್ರು ಮಾಡ್ಬೇಕು ನಂ ಗೊತ್ತಿಲ್ಲ ಕೇಳ್ಬಿಟ್ಟ ಹೇಳ್ತನಿ ಅ ಅಂದೇ ಆಮೇಲೆ ಅವ್ನ್ ಕೇಳಿದ್ರೆ ಹೂ ಮಾಡಿದ್ದೀನಿ ಅವ್ ತಾಕೇಟ್ಟ ಕರೆಕ್ಟ್ ಆಗಿ ಹಾಕಿದೀನಿ ಲೊಕೇಶನ್ ಅವನ್ಗೆ ಇನ್ನೊಂದ್ಲ ಏನ್ ಕೇಳ್ತಾರೆ ಮತ್ತೆ ಕಾಲ್ ಕಾನ್ಫರೆನ್ಸ್ ಹಾಕಿ ನಾನು ಮಾತಾಡ್ತೀನಿ ಅಂತ ಅಂದ್ಲು
ಹ್ಮ
ಮಾತಾಡಲ್ಲವ ಅದೇನ್ ಮಾತಾಡ್ಕೊಂಡ್ಲ ನನ್ ಗೊತ್ತಿಲ್ಲ ಏನೋ ಕ್ಯಾನ್ಸಲ್ ಆಯ್ತು ಅಂತ ಒಂದ್ಸಲ ಅಂತಿದ್ಲು
ಹೌದು ಏನ್ ತಿಂಡಿ ಪೇಗಿ ದೋಸೆನಾ
ಹ್ಮ್ ಭಾನುವಾರ ಅಲ್ಲ ತಾಯಿ ಟೈಮ್ ಟೇಬಲ್ ಇಂಗತ್ತೈತ್ ಹುಷರು ಇತ್ತರೆ ಯಾಕೆ
ಹಾ ಹೊರ್ಗಡೆ ಹೋಗಿದ್ದ ಚೆನ್ನಾಗ್ ತಿಿಂದ್ಬಿಟ್ಟು ಹೊಟ್ಟೆ ನೋವು ಬಂದುಬಿಟ್ಟಿತ್ತು ಹ ಮನೆಯವಾರು ಬೈದು ಬೈದು ಬೈದು ಇನ್ನುವ ಒಂದ
ಹೊರ್ಗಡೆ ಹ್ಮ ಹ್ಮ್ ನಡೀತಾ ಆಐತೆ ಹ್ಮ
ತಿಂದ್ರೂ ಆಗಲ್ಲ ತಿಂದನೆೇ ಇದ್ರರು ಆಗಲ್ಲ ಹ್ಮ್ ನೀನ್ ಕರ್ಕೊಂಡ್
ಸರಿಯ ಸರಿಯಾಗಿ ಹೇಳ ನಿನ್ಗೆ ಮತ್ತೆ ಹೆಂಗ ನೀನ್ ಇಷ್ಟೊ ಅಂತ ಸೆನ್ಸಿಟಿವ್ ಆಗ್ಬಿಟ್ರೆ ಕಷ್ಟ ಇರುತ್ತೇನೆ ಹತ್ರ ಹ್ಮ್
ತಿನ್ನ ತಿನ್ಬಿಟ್ಟಕ್ ಹೋಗಿ
ಹ್ಮ್ ಹ್ಮ್ ಅನ್ಲಿಮಿಟೆಡ್ ಅಂತ ನೋಡುವ ಫುಡ್ ಲ್ ಮಾತ್ರ ಯಾವದೇ ಕಾರಣಕ್ಕೂ ತುಂಬಾ ಲಿಮಿಟೆಡ್ ಆಗಿರ್ಬೇಕು ಊಟ ಮನೇಲಿ ನೀನ್ ಹೆಿಂಗಾರು ಮಾಡು ನಡೆಯುತ್ತೆ ಹೆಚ್ಚು ಕಡಿಮೆ ಹೊರ್ಗಡೆ ಮಾತ್ರ ಇನ್ನು ಒಂದ್ ಸ್ವಲ್ಪ ತಿನ್ಬೇಕು ಅಂದ್ರೆ ಅಲ್ಲಿಗೆ ಸ್ಟಾಕ್ ಮಾಡಬಿಡ್ಬೇಕ ನಿಲ್ಲಿಸಬಿಡ್ಬೇಕು ಆ ತರ ತಿನ್ಬೇಕು ಹೊಗಡೆ ಊಟ ಯಾಕಂದ್ರೆ ನಾದು ಅಂದ್ರೆ ಯಾವಾಗ್ಲೂ ತಿಂದು ಅಭ್ಯಾಸ ಇದ್ರೆ ಅಂತವ್ರಗ ಏನು ಆಗಲ್ಲ ನಾವು ಅಪರೂಪ ತಿಂತೀವಲ್ವಾ ಅದು ಬೇಗನೆ ನಮ್ಗೆ ಆತರ ತೊಂದ್ರೆ ಕೊಟ್ಬಿಡತ್ತೆ ನೋಡ ಕಷ್ಟ ಇರುತ್ತೆ ಹುಷಾರ
ಅಯ್ಯೋ ಬಂದು ಒನ್ನೊ್ ಗಂಟೆಗೆ ಬಿಸ ನೀೀರ್ ಕಾಯಸ್ಕೋ ಕಾಯಸ್ಕೊಟ್ಟು
ಹ್ಮ್ ಸ್ವಲ್ಪ ಇದು ಕುಡಿಬೇಕಿತ್ತು ಎಂತ್ದೂ ಜೀರಾ ಜೀರಿಗೆ ಅ ಅಲ್ಲ ಯಾವಾಗ್ಲೂ ಕುಡಿಯೋದು ಹ್ಮ ಯಾವಾಗ್ಲೂ ಕುಡಿಯಕು ನಿನಗ ಅದು ಆತರ ಏ ಈಟ್ ಆಗ್ಬಿಡತ್ತದು ಜಾಸ್ತಿನೂ ಕುಡಿಬಾರ್ದು ಹ್ಮ್ ಸ್ವಲ್ಪ ಅದನ್ನೂ ಕಡಿಮೆನೇ ಕುಡಿಬೇಕು ಹಂಗಾಗಿ ಅದನ್ನು
ಹಾ ಅವ್ರಿಗೆ ಅನ್ನ ಸಾಂಬಾರ್ ಮಾಡ್ಕೊಟ್ಟೆ
ಹ್ಮ್ ಹೌದೌದು ಹ್ಮ್
ತಗೊಂಡ್ ಹೋದ್ರು
ಹೌದಾ
ಹ್ಮ್
ಸರಿ ಸರಿ ನನಗೆ ಒಂದ್ ಎರಡ್ ಚೀಲ ಬೇಕಿತ್ತು ನೇತ್ರಾಯಿ ಅಂತ ಕಷ್ಟಕ್ ಸಿಗಾಕ್ಕಂದೀನಿ ಅಂದ್ರೆ ನಮ್ಮ ಅಣ್ಣ ಇದ್ದ ಮನಂತ್ರ ತುಂಬಕೊಳ್ಳಳ್ಳಿ ನಮ್ಮಣ್ಣ ಇದ್ದಿದ್ರೆ ಸರಿ ಹೋಗದ ಅವನೆಲ್ಲ ತಮಿಳ್ನಾಾಡು ಇತ್ತ ಅವಂತ
ಈಗ ನೀವು ಕ್ಯಾಬ್ ಮಾಡ್ಕೊ ಬರ್ತೀರಾ
ಹ್ಮ್ ನೀನುೂ ಇಲ್ಲ ರಂಜಿ ಇಬ್ರಲ್ಲಿ ಯಾರೋ ಒಬ್ರು ಮಾಡ್ಕೊಡ್ತೀರಾ ಅಂತ ಅನ್ಕೊಂಡಿದೀನಿ
ನನಗ್ ಮಾಡಕ್ ಬರಲ್ಲ
ಹ್ಮ್ ಯಾಕೆ ಯಾಕೆ ಅಂದ್ರೆ ನಾನು ಇರೋ ಲೊಕೇಶನ್ಂದ ಮಾಡ್ತೀನಿ ಹ್ಮ್
ಹ ಬೇರೆ ಲೊಕೇಶನ್ ಇಂದ ಮಾಡಕ್ ಗೊತ್ತಾಗ ಮಾಡಕ್ ಬರಲ್ಲ ನನ್ಗೆ
ಹೌದಾ ರಂಜಿತ್ನ್ ಹೇಳ್ತೀನ್ ಬಿಡು ಅವಳು ಮಾಡ್ತಾಳೆ
ಮಾಡಸ್ಕೊಳ್ಳ
ಹೇಳಿದ್ದೀನಿ ಹೇಳಗೆ ನ ಹ್ಮ್ ಹ್ಮ್ ಹೌದಾ ಹ್ಮ್ಮ ಹ್ಮ್ ಅದೇ ಅದೇ ರಂಜಿತ್ ನ್ ಬಿಡು ಹ ಕೇಳ್ತೀನಿ ಇಲ್ಲಿ ಇನ್ನುೂ ಕೊಟ್ಟಿಲ್ಲ ಕೊಡ್ತಾರ ಗೋ ಕೊಟ್ಟಿಲ್ಲ ಅಂದ್ರೆ ಬಿಟ್ಟ ಬಿಡ್ತೀನಿ ನು ಅವ್ರಿಗೆ ಹ್ಮ್ ಹೇಳಿದೀನಲ್ಲ ಮೊನ್ನೆನೆ ಹೋಗವಾಗ ಒಂದ್ಸಲ ಹೇಳ್ಬಿಟ್ಟು ಹೋಗ್ತೀವಿ
ಇನ್ ಜ್ಯೋತಿ ಆಂಟಿ ನನ್ನ ರೂಮ್ ರೂಮ್ ಎಲ್ಲ ನಿ ಮೇಲ್ ಬಿಕೋ ಅನಿಸಸ್ತದೆ ಅಂತಾನೆ
ಹಾ ಹಾ ಹಾ ಹ್ಮ್ ಹ್ಮ್ ಏನ ಬಿಕು ಅನ್ಸ್ತತವ ಬರೋರು ಬರ್ತಾ ಇರ್ತಾರೆ ಹೋಗೋರು ಹೋಗ್ತಾ ಇರತ್ತೆ ಇದೊಂತಾರ ಬಂದ್ರದ ದೊಡ್ಡ ಇದಂಗೆ ಯಾರ ಯಾವಾಗ್ಬೇಕಾರ ಬರ್ಬೋದು ಯಾರೇವಾಗ್ಬೇಕ್ರ ಹೋಗ್ಬೋದು ಅಲ್ವಾ ಯೂನಿವರ್ಸ್ಲ ಯಾರು ಬೇಕಾರ ಯಾವ ಬೇಕಾರ ಬರ್ಬೋದು ಹೋಗ್ಬೇಕೂ ಹೋಗ್ಬೇಕು ನಿಮ್ಮಂತರ ಅಲ್ವಾ ಹ್ಮ್ ಮತ್ತೆ ಏನ್ ಟಿಫನ್ ಮಾಡಿಲ್ಲಂಗರ ನೀನು ಹ್ಮ್ ಒಳ್ಳೇದಾಯತು ಬಿಡು ಹ್ಮ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡತ್ತೆ ಮಜ್ಜಿಗೆ ಏನಾದ್ರು ಕುಡಡಿರಿ ಮಜ್ಜಗೆ ಒಂದ ಎರಡ್ ಸಲ ಕುಡುದ್ರೆ ಒಂದ ಸ್ವಲ್ಪ ಸ್ವಲ್ಪ ಹ್ಮ್ಮ ಇದು ಬೇರೆ ಕೋಲ್ಡ್ ಬೇರೆ ಆಯ್ತಲ್ಲಾ ವೆದರ್
ವೆದರ್ ಹೆಂಗೈತ್ ನೋಡಿ
ಸೊ ನಾನ್ ಬಟ್ಟೆ ಬೇನೆ ತೊಳ್ದಾಕ್ ಬಂದಿದ್ದೀನ ಅಲ್ಲಿ
ನಾನು ಸಾಕ್ಸ್ ನಮ್ಮನ ಸಾಕ್ಸ್ಗಳು ಎನೆ ಹಾಕಿದ್ದೀನಿ
ತೋಳದ್ ಬಿಟ್ಟ ಹಾಕಕೋಳ ಗೊತ್ತೆ ಎ ಪರ್ವಾಗಿಲ್ಲ ಅದಕ್ಕೆ ನಂತೆ ಹ್ಮ್ ಸಂಕಾರ ತಿಂದಿಲ್ಲ ಮತ್ತೆ ಏನ್ ತಿಂದೆ ನೀನು ಹನ ಇಲ್ಲ ಯೋಗಸ ಅಲ್ಲಾಲ ಮ ಹ್ಮ್ ಹ್ಮ್ ಮತ್ತೆ ಟ್ಯಾಬ್ಲೆಟ್ ಏನಾದ್ರು ಹಾಕು ಖಾಲಿ ಮೂಡಕ್ಕೆ ಹ ಹ್ಮ್ ಆಮೇಲೆ ಎವಿ ಹಾಕ್ಬಿಡೋದು ಜಾಸ್ತಿ ಆದ್ರೆ ಕಷ್ಟ
ಹೌದು
ಮತ್ತೆ ಅನ್ನ ಸಾಂಬಾರ್ ಮಾಡ್ಬಿಟ್ಟು ಸರ್ ತಗೊಂಡೋದ್ರ
ಹ್ಮ್ ಬಸ್ ಸಾರ್ ಸೊಪ್ಪುನ್ ಸಾರ್ ಮಾಡಿ
ಮಾವಿನ ಹಣ್ಣು ತಿಂದ್ದೆ ಒಂದು
ಏಯ ನಿನ್ ತಲೆ ಕೆಟ್ಟೈತ್ ನೋಡು ಇವಾಗ ಹೊಟ್ಟೆ ಸರಿ ಇಲ್ಲ ಅ್ರ ಮಾವಿನ ಹಣ್ಣು ಬೇರೆ ತಿಂತಳಂತೆ ಅಯ್ಯೋ ನೀನ್ ಹಂಗ ಮಾಡಿನ ನೋಡು ಹಂಗ ಅಲ್ಲಿ
ಹೆಂಗನ್ ಮಾಡ್ಕೊಂಡಿರೋದ್ ನೋಡ್ ನೀನ್ ಮರೈತಿ
ಹ ವೆಷ್ಟಾಗುತ್ತೆ ವೇಸ್ಟಾಗುತ್ತೆ ಅಂತ ಹೊಟ್ಟೆಗೆ ಇರೋ ಬರೋದೆಲ್ಲ ಸೇರ್ಸ್ಕೊಳ್ತಾ ಇರ್ತ ಯ ಒಂದ ದಿನಕ್ಕೆಲ್ಲ ಏನ್ ಆಡ್ತೈತಿವತ್ತೊಂದ್ ದಿನ ಏನ ತಿನ್ನಕ್ ಒ ಬಡ ನಾಳೆ ಬಟಾರ ತಿನ್ಬೋದಲ್ಲ ಹ್ಮ್
ಹಾ
ವ ಎಲ್ಲಾ ಕೆಲ್ಸ ಆಯ್ತು ಬಟ್ಟೆ ವಂದ್ರೆ ಹ್ಮ್ ಅಂದ್ರೆ ಇದು ಸ್ಪಿನ್ ಮಾಡ್ಬಿಟ್ಟು ಸ್ವಲ್ಪ ಹೆಣ್ಣ ಜಾಸ್ತಿ ಗಾಳಿಗೆ ಒಣಕುತ್ತೆ ಹ್ಮ್
ಪಪ್ಪನ ಐತ ಅದಿಕ ನಾಳೆ ಎ ಐಬ್ಬರು ಬ ಆಾ ನಾಳೆ ಆಯ ತಾಗಿ
ಹ್ಮ್ ಹ್ಮ್ ಅಂದ್ರೆ ಮಾಡ ಇಲ್ಲ ಅಂದ್ರೆ ಕಷ್ಟ ಆಗ್ತಲ್ಲ ಏನ ಬ್ ಬಿಸ್ ಬರ ಹ ಹ್ಮ್ ಬೆಳಿಗ್ಗೆನ ಅದು ಸೀಮಂತ ಆಯ್ತಂತ ಅವ್ರಣ್ಣ ಅವ್ರ ಹೆತಿದೆ ಏನು ನಾಳ ಬೆಳಿಗ್ಗೆನ ಹೋದ್ಲು ಅದಕ್ಕೆ ರಾತ್ರಿನೇ ಅವಳ್ದುಂಟು ಟ್ರ್ಯಾಲೀಸ್ಕೊ ಬಂದೆ ಬ ಲೇಖನ ಹೊಸ ತ ಆದಾಳ ಒ ಎರಡು ಅದ್ರಲ್ಲ ಒಂದ್ ಇಸ್ಕ ಬಂದ ಅವ್ಳು ಅಕ್ಕ ನಮ್ಮ ಅಮ್ಮನ್ ಗೊತ್ತಾದ್ರೆ ಬೈತದೆ ಅಂತೂ ಏಯ್ ಮುಂದಿನ ವಾರ ತಗೋಬರ್ತಿ ತಿಂದದ್ಕೊಡವ ನೀನು ನಾನನು ಮಾಡಲ್ಲದನ್ನ ಹ ಹೆಂ ಎಕೊಂಡ ಹೋಗ್ತನಿ ಹಗೆ ವಾಪಸ್ ತಂದುಕೊಡ್ತನಿ ಆಕಮಾತ್ ಏನಾದಾರರು ಹಂಗು ಹಿಂಗು ಏನಾದ್ರು ಆದ್ರೆ ನಾನ್ ದುಡ್ಡು ಕೊಡ್ತೀನಿ ನೀನ್ ಬೇರೆ ತಗೋಂದು ಹ್ಮ್ ಆಯ್ತು ಬರ ತಗಳಕ ಏನು ಮಾಡ್ಬೇಡ ಲೇಬಲ್ದು ಅದೇನು ನಮ್ಮಮ್ಮ ನೋಡಿದ್ ಬಯತಾರೆ ನನ್ನ ತಮ್ಮಗೆ ಕೊಡ್ಸಿಲ್ಲ ಆವತ್ತು ಅಂತ ಉಂತು ನಾನ್ ತಗೋಬೇಕು ಮಾತ್ರ ಚಿಕ್ಕಪೇಟೆಯಲ್ಲಿ
ಹೀಗ ಅದೇನು ಒಂಬೈನೂರು ರಪಾಯಿಾವಿರ ರೂಪಾಯಿ ಕನಕ
ಹ್ಮ್ ಅದೇ ಅವಳು ದೊಡ್ಡ ತಗೊ ಬಂದಿದ್ದಾಳೆ ಎರಡು
ಹಾ
ಎಲ್ಲ ಮಹ ಆತರದಲ್ಲ ಬೇರೆ ತರದ್ದು ಆತರನೇ ಸ್ವಲ್ಪ ಕ್ವಾಲಿಟಿ ಐತೆ ಎರಡ ಇರ್ತವೆ ಏನೋ ಏಳ್ ಸಾವಿರ ಅಂದ್ಲಪ್ಪ ಏನೋ ಮಾರ್ಕೆಟ್ ಹತ್ರ ಅಂತ ಅಂದ್ಲು
ಏಳ್ ಸಾವಿರ ಅಂದ್ರೆ ಇ ಹ ಮಾಮೂಲಿ ಇದು ಪ್ಲಾಸ್ಟಿಕ್ದು
ಹ್ಮ್ ಚೆನ್ನಾಗೈತೆ ಹ್ಮ್ ಚಕ್ಕ ಮಳೆ ಬಂದ್ರುನು ಏನು ಆಗಲ್ಲ ಅದು ಮಳೆ ಎಣ್ಣೆಂದರುಲು ಚೆನ್ನಾಗಿದೆ ಅದಕ್ಕೆ ಯೋಲಸಾವೀರ ಸಾವಿರ ಬೇಜನ್ ಸಿಕ್ತಾಲ್ ತಗವ ಅವಮ್ಮ್ನೇನ್ ಅವಮ್ಮ ನಮ್ ಕೊಡೋ ಬಂದ ಬಂದ ನೀನ್ ಹೇಳ್ದಲ್ಲ ನಮಗ್ ಬರೋದ ಬಂದ್ರೆ ಸಕ್ ನೀನ್ ಹೆಂಗಾರ ಮಾಡ್ಕೊ ನಿನ್ ಕಷ್ಟ ಸುಖ ನಮ್ಗೆ ಏನಾಗ್ಬೇಕು ನಮಗ್ ಬರೋದ ಬರ್ತ್ತಾ ಇಲ್ಲಿ ಅಂತ ಅವ್ರನ್ನ ಅವರು ಅದ್ ಕೇಳದೆೇ ಇನ್ನು ಅದ ಬಿಟ್ರೆ ಬೇರೆ ಮಾತಾಡಲ್ಲ ಒಂದ್ ಎರಡು ಚೀಲ ಕೊಡ್ಸು ಅಲ್ಲಿ ಹ ನನ್ ಇದು ತಂದ್ಕ ಕೊಡ್ತೀನಿ ಅಲ್ಲಿ ಇರ್ತಾವಲ್ಲ ರೈಸ್ ನಾವು ಏನಾದ್ರು ತಂದೆ ತಂದೆ ಇರ್ತಾರಲ್ಲಾ ಕೊಡ್ರಿ ಅಂದ್ರೆ ನಮ ಕಸ ತುಂಬಕೇ ಇಲ್ಲ ಇಲ್ಲಿ ಅಂತಂತು ಅಂಕಲ್ ಆ ಕಡೆ ಇರ್ತ ಇರುತ್ತೆ ಇ ಲೇಸಿ ಫೋಸ್ ತರ್ಬೇಕಲ್ಲ ಚೀಲ ಕೊಡಕೂ ಹೊಳ್ಸೈತೆ ಅವಮ್ಮ ಏನು ಮಾಡಲ್ಲ ಕೇಳಿಸ್ತೇತ ಹ್ಮ ಬಿ ಹ ಅದೇ ಮತ್ತೆ ಚೀನ ಕುಡೋಕಿ ಅಳ್ತಾಳೆ ಅವಮ್ಮನ ತಿರ್ಗೇಳಿದ್ದಲ್ಲ ನ ಯಾವಾಗ ಕೊಡ್ತಾಳ ಅಲ್ಲಿ ಅದೇನು ಹೇಳ್ತಾರಲ್ಲ ಶಾಸ್ತ್ರ ಹ್ಮ ತರವಾಗ ನಂಗೆ ಗೊತ್ತಾಗಿಲ್ಲ ಇವಾಗ ಬುಕ್ಸ್ ಹೆಂಗಗೆ ಎತ್ಕೊಂಡ್ ಹೋಗ್ಲಿ ಅಂತ ಯೋಚನೆ ಮಾಡಡ್ತಾ ಇದೀನಿ ಅಲ್ಲ ನನ್ ದುಡ್ಡಿನ ಸಮ ವಸೆ ಎಲ್ಲ
ಗ ಹೆಂಗ್ ತುಂಬಕೊಂಡ್ ಹೋಗ್ಲಿ ಅಂತ ಯೋಚನೆ ಅಷ್ಟ ಕ್ ಮಾಡ್ಕೊಂಡು ಆರಾಮ ಕುತ್ಕೊಂಡು ಹೋಗ
ಹ್ಮ್ ನಿನ್ನಂತ
ಹುಡುಗಿಯ ಮಾತ್ರ ಬ ಇ ಪ್ಯ ತ್ರ ಎಲ್ಲಕ್ಕ ಮಾತ ಇತ್ತು ಅಕ್ಕ ಅಕ್ಕ ಕ ನಮ್ಮಮ್ಮ ಕಾಲ್ ಮಾಡ್ತಾದ್ದೀರಾ ಅಕ್ಕ ಒಂದ್ ನಿಮಿಷ ಮಾಡ್ತೀನಿ
ಮರ ಐತಿ ನೀನು ಟೈಮ್ ಎಷ್ಟಾಯ್ತೇ ಆ ಹ ಎಟ್ಟಗ್ ನೋಡು ತಡಿ ತಡಿ ನಾನಂದಸಲ ನೋಡ್ತೀನಿ ಅದಕ್ಕೆ ನಿನ್ಗೆ ಹೇಳಿದ್ದು ಮಧ್ಯದಲ್ಲಿ ಇದಾಗುತ್ತೆ ಎಂತ ಹಂಗೇರು ಹಂಗೇರು
ಹ್ಮ್ ಸರಿ ಸರಿ ಆಯ್ತು ತಗೋ
ಹ್ಮ